ಹಲೋ ಅಪ್ಪಿ
ಹಾ ಅಕ್ಕ
ಹ ಅಪಿ ಏನ್ ಮಾಡತ್ತೀರಿ
ಏನಿಲ್ಲಕ್ಕ ಊಟ ಮಾಡ್ಕೊತಿದ್ವಿ
ಊಟ ಮಾಡಿ ಕುಂತಿದ್ರಾ ಏನ್ ಊಟ ಮಾಡಿದ್ರಿ
ರೊಟ್ಟಿ ಅಕ್ಕ ಅನ್ನ ಪಲ್ಯಕ್ಕ ಸಾರು
ಹ್ಮ್ ಏನ್ವ ಕರೆಂಟ್ ಹೋಗ್ಬಿಟ್ಟ್ ಮಳಿ ಸಿಕ್ಕಾಪಿಟ್ಟೆ ಆಗ್ಬಿಟ್ಟದ
ಹ್ಮ ಅಕ್ಕ ಈಗ ಮತ್ತ ತಗ್ದ ನೋಡಕ್ಕ ನಮ್ ಕರೆಂಟ್ ಇಲ್ಲ ಮತ್ತು ಹೋದು
ನಮ್ದು ಹೋಗ್ಯವು
ಹ್ಮ್
ನಮ್ದು ಇಷ್ಟದ ಈಗ ಜಸ್ಟ್ ಆತ್ ನೋಡ್ ಒಂದ್ ಎರಡು ಮೂರು ನಿಮಿಷ ಆತ್ ಹೋಗಿ
ನಮ್ಮೂ ಮತ್ತ ಈಗ ಹಾಕಿದ್ದ ನಲ್ಲಕ್ ತಾಸ ಹಾಕಿದನಕ ಮತ್ತ ತಗ್ದ
ಯದಕ್ಕಂತ ಏನಾರೂ ಪ್ರಾಬ್ಲಮ್ ಆಗೈತಂತೇನಾ
ಏನ್ನಾಕ ಸಂಜೆ ಮುಂದ ಇದು ಕರೆಂಟ್ ಹೋದಾಗ ಅಲ್ಲೊಂದ ಎಲ್ಲೋ ವೈರ್ ಕ ಇದ ತೆ ಅಂತ ಅಂತ ಹೇಳಿದ್ ಇದ್ದ್ ಮಾಡಿದ್ರಕ್ಕ ಈಗ ಏನ್ ಆತನಕ್ಕ ಮತ್ ಹಾಕಿ ಸರಿ ಕುಂತತೆ ಇಲಕ್ಕ ಕದು ಮತ್ತ್ ತಗ್ದಂಕಾ ಈ ಕರೆಂಟ್
ಹ್ಮ ಈ ಕಡ ಎಲ್ಲ ತಗದ್ ಬಿಟ್ಟಾರವಾ
ಹ್ಮ ಏನ್ ವೈಯರ್ ಏನ್ರ ಮತ್ ತಪ್ಪಿರ್ಬೇಕಕ್ಕ
ಹ್ಮ್ ಏನ್ ಏನವ್ವ ಈ ಮಳೆಗಾಲ ಅ ಎಂತ ಪ್ರೀ ಆಗಿಲ್ಲ ನಿನ್ನೆ ಎಲ್ಲಾ ಅಚ್ಚಿ ಕಡೆ ಎಲ್ಲ ಬಾಳ ಜೋರ್ ಡು
ಹ ಅಕ್ಕ
ಹ್ಮ ಕರ ಇ ಕಡೆ ಯಾಕೋ ಕಡೆ ಮತ್ತೆ ಇತ್ತಿಗೆ ವ್ಯಾಪಾರಿ ಆಗುನ ಇಲ್ಲವಾ
ಹ ಅಕ್ಕಾ
ಹ್ಮ್ ಮತ್ತ್ ನೋಡಿದ್ರ ಅವಳಿ ಸಿಟಿಗಳಿವ ಅವಳಿ ಜೋಳಿ
ಹ ಅಕ್ಕ
ಹ್ಮ್ ಮನ್ನೆ ಇಲ್ಲಿ ನಮ್ಮ ಮನೆ ಕಡೆ ಇದು ಮಾಡಿದ್ರ್
ಏನಾಕ್ಕ
ಗಣಪತಿಗುಡಿ ಪ್ರತಿಷ್ಠಾಪನೆ
ಹ ಅಕ್ಕ
ಹ ಭಾಳ್ ಚಂದ ಮಾಡಿದ್ರು ನೋಡ
ಹ ಅಕ್ಕಾ
ಹ್ಮ್ ಬಾಳ ಅಂದ್ರ ಬಾಳ್ ಚಂದ ಮಾಡಿದ್ರ ಗಣಪತಿ ಗುಡಿ
ಹ್ಮ್
ಹಾ ನಾಗದೇವತೆ ಆಮೇಲೆ ಇದು ಶನೇಶ್ವರ ದೇವ್ರು ನವಗ್ರಹ ದೇವರು
ಹಾ ಅಕ್ಕ
ಹಾ ಊನಾಗಿನವರೆ ಎಲ್ಲಾರು ಸೇರ್ಕೊಂಡ ಅದನ್ನ ಪ್ರತಿಷ್ಠಾಪನೆ ಮಾಡಿದ ಕಟ್ಸಿದ್ರದ್ನ ಗುಡಿ ಕಟ್ಸಕತ್ತ ಒಂದು ವರ್ಷ ಸನಿಯಾ ಆಗಕ್ ಬಂದಿತ್ತೇನೆ
ಹ ಅಕ್ಕ
ಹ್ಮ ಕಟ್ಸಿದ್ರ ಕಟ್ಸಿಂದ ಅದು ಓಪ್ನಿಂಗ್ ಫೆಬ್ರವರಿಯಾಗ ಮಾಡ್ಬೇಕಂದ್ರನ ಫೆಬ್ರವರಿ ಮಾರ್ಚ್ನಾಗ ಇನ್ನ ಸ್ವಲ್ಪ ಕೆಲ್ಸ ಉಳಿದಂತಾತ ಹಿಂಗಾಗಿ ಮಾಡ್ಲಿಲ್ಲ ಮಾಡ್ದಾ ಅದು ಇದ್ರ ದಿನ ಮಾಡಿದ್ರಿ ಯುಗಾದಿ ಆಗಿಂದ
ಹ ಅಕ್ಕ
ಏಪ್ರಿಲ್ ಕೊನೆವಾರದಾಗ ಮಾಡಿದ್ರ ಎಷ್ಟು ಚೆಂದ್ ಮಾಡ್ಬೇಕಂದ ನನ ಗೊತ್ತೇದ್ದಿಲ್ಲ ಇವೆಲ್ಲ
ಹ ಅಕ್ಕ
ಅಷ್ಟು ಚಂದ ಮಾಡಿದ್ರು ಅವರು ಹ್ಮ್ ಹಿಂಗ್ ಕಂಭಮೇಳದಾಗದು ನಿನ್ ಯಾವಾಗ
ಹಾ ಅಕ್ಕ ಆಟೆನಗಿನಕ್ಕ
ಯಾವಾಗ
ನಮ್ಮ ಊರಾಗ ಗಣಪತಿ ಇದು ಮಾಡೋದ್ ಸ್ಥಾಪನೆ ಮಾಡೋದು ಹೋತನಗಾಕ್ಕ
ನಿಮ್ಮೂರ್ ಅದ ಇದ್ರೊಳಗ ನಿಮ್ದ ದಾಸ್ತಿ ಕುಪ್ಪ್ದಾಗ ಆಗಿನಿ
ಹಾ ಅಲ್ಲು ಆಗಿದ್ದಕ್ಕ
ಒಳಗನು ಕುಂಬೆ ಮಾಡ್ತಾರಲ್ಲ
ಹಾ ಅಲ್ಲೂ ಮಾಡ್ತಾರ ಅಲ್ಲಿ ಕುಂಭ ಮೇಳ ಯಾವಾಗಾರ ಒಮ್ಮೆ ಬರ್ತೇತಕ್ಕ ಅದೇ ಜಾತ್ ಅಂದ್ರಕ್ಕ ದಾಮೂರು ವರ್ಷಕ್ಕ ದಾಮೋನ್ ಜಾತ್ರಿಯೇ ಜೋರ್ ಅಕ್ಕ ಅಲ್ಲಿ
ಹ್ಮ್ ಹ್ಮ್ ಹ್ಮ್ ಇವ್ರ ಗಣಪತಿ ಗುಡಿದ್ ಮಾಡಬೇಕಾರರೆ ಅದು ಕುಂಬ ಮೇಳ ಮಾಡ್ತಾರಲ್ಲ ಕುಂಭಮೇಳ ಮಾಡ ಕುಂಭಮೇಳ ಮಾಡಿದ್ರ ಇದು ತರ್ಸಿದ್ರು ಅವ್ರು ಗೊಂಬೆಗಳನ್ನ ಡ್ಯಾನ್ಸ್ ಮಾಡಕ್
ಹಾ ಅಕ್ಕ
ಹ್ಮ್ ಎಲ್ಲಾರು ಒಬ್ರೊಬ್ರನ್ನ ಒಂದ್ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ನೋಡು
ಹ ಅಕ್ಕ
ಹ್ಮ್ ಮಾಡಿದ್ರೆ ಎಲ್ಲಾರೂ ಒಬ್ಬ್ರೊಬ್ಬರುನ್ನೊಂದ್ ರೀತಿ ಕೊಡ್ಸಿದ್ರು ಒಬ್ಬ್ರ ಮೂರ್ತಿ ಮೂರ್ತಿಗೆ ಎಲ್ಲಾರು ಸೇಸಿ ಅಮೌಂಟ್ ಜಮಾ ಮಾಡಿದ್ರ
ಹ ಅಕ್ಕ
ಅ ಕಳಸ ಒಬ್ಬರು ಕೊಡ್ಸಿದ್ರು ಆಮೇಲೆ ದೇವರಿಗೆ ಎಲ್ಲಾ ಕಾಣಿಕೆ ಹಾಕಾಕ್ ಒಂದು ಹುಂಡಿ ಒಬ್ರು ಕೊಡ್ಸಿದ್ರ ಆಮೇಲೆ ಟೆಜ್ರಿ ಒಬ್ರು ಕೊಡ್ಸಿದ್ರ
ಹ ಅಕ್ಕ
ಹ್ಮ್ ಆತ ಒಟ್ಟು ಒಂದೊಂದು ದೇವ್ರಿಗೆ ಹೊಸ್ತು ಒಬ್ಬ್ರೊಬ್ರು ನ ಇದು ಕೊಟ್ಟಂಗ ಕೊಟ್ರು ಭಕ್ತಿಲಿ ತಮ್ಮ್ ಭಕ್ತಿ ಎಷ್ಟು ಮೀರ್ ಷ್ಟ ಕೆಲೊಬ್ಬ್ರಂದ ಪ್ರಸಾದಕ್ ರೊಕ್ಕ ಕೊಟ್ಟ ಅದನ್ನ ಎಲ್ಲ ಸ ಯುರರೇನ್ ಹಾಕ ಆಕಿಸಿ ಓಣಿ ಅಧ್ಯಕ್ಷರ್ದ ಇರ್ತಾರಲ್ಲ ಆಕಿಸಿ ಬಾಳ ಚಂದ ಮಾಡಿನಿ ಆ ಡೋಳ ಕುಣಂತಾಗ ತರ್ಸಿದ್ರೆ
ಹಾಕ್ಕಾ
ಬಾಳ ಚಂದ ಮಾಡಿದ ಡಲ್ಕ ಹೆಂಗ ಕುಣಿತರು ಅವರು ಒಟ್ಟ ಭಾಸಗಳ ನೋಡೋರು ಇದ್ರೊಳ್ ಕುಣಿತ ಗಣಪತಿ ಇದ್ರೊಳಗ ಒಂದು ಬೆಳಿಗ್ಗೆ ಎಂಟುವರೆ ಕುಭಹೋರ ಅವ್ರ ಮುಂದ ಆಟ ಆಡಿದ್ರು ದೇವ್ರನ ಇದು ಮಾಡರ್ಗು ದೇವ್ರನ ಕ ಅಲ್ಲಿ ದೇವ್ರನ ಶಿವಾಲಯ ಕೂಡಗ ಇಟ್ಟು ಬಂದಿದರು ಅವರು
ಹಾಕ್ಕ
ಹಾ ದೇವ್ರನ್ನ ಮರವಣಿಗೆ ಮಾಡ್ಕೊಂಡು ಕರ್ ಕಕೊಂಬಂದ್ರ ಮೆರವಣಗಿ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ರುನು ಅಲ್ಲಿಂದ ಚಾಲುವ ಆಗ ಒಂದು ಎಷ್ಟ ಒಂದು ಸುಮಾರು ಒಂದು ಒಂಬತ್ತು ಗಂಟೆಗೆ ಚಾಲುವ ಆಗಿದ್ದ ಮಧ್ಯಾಹ್ನ ಎರಡ್ ಗಂಟೆ ಆದತ್ರರು ಡಲ್ ಕುೊಂಡ್ ತಕೊಂಡಂದಾರ ನೋಡ್ರರು ಒಂದ್ ನಾಲ್ಕೈದು ಇದ್ರದು ಆಡ್ ಆಗಿ ಕುಣದಾರ್ ನೋಡೋರು ಗ್ರೇಟ್ ಮತ್ತವ್ರ
ಹಾಕ್ಕ
ಕಲ ಎಷ್ಟು ಚೆಂದ ನೋಡಂತ
ಹೌದಕ್ಕ
ಹ್ಮ್ ಡೋಳ್ ಕುಣಿತ ಗೊಂಬಿ ತರ್ಸಿದ್ರೆ ಹ ಆರ್ತಿ ಹಿಡ್ಯವ್ರ ಆಳ್ತಿ ಹಿಡ್ದಿದ್ರು ಕಳಸ ಹಿಡ್ಯವ್ರ ಅಹ ಇದು ಮಾಡೋರ ಏನ ಕುಂಬ ಹುರರ್ ಕುಂಬ ಹೊತ್ತಿದ್ರೆ ಅದೆಲ್ಲಾ ಮುಗ್ದನ್ ಇದ ಎಲ್ಲಾ ಒಂದು ಒಂದ್ ಒಂದು್ ಊರಿ ಆಗಿತ್ತು ಅವಾಗ ಪ್ರತಿಷ್ಠಾಪನೆ ಮಾಡಕ್ ಒಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರ ಅಂತ ಅನ್ಕೊಂಡಿದ್ದೆ ನಂಗೆ ಗೊತ್ತಿದ್ದ ತಿಲ್ಲಾ ಹಿಂಗ್ ದೇವ್ರ್ ಪ್ರತಿಷ್ಠಾಪನೆ ಹೆಂಗ್ ಮಾಡ್ತಾರೆ ಅಂತ್ ಹೇಳಿ.
ಹಾಕ್ಕಾ
ನಾನು ಒಮ್ಮೆ ಪ್ರತಿ್ಾ ಕ ಮಾಡ್ತಾರಂತ ನಾ ಅನ್ಕೊಂಡಿದ್ದೆ ಇಲ್ಲಂತ ಅದು ಕಣ್ಣಗ್ ಬಿಟ್ಟ ಟ್ಟಿ ಕಟ್ಟಿದ್ದು ಕಣ್ಣಿಗೆ ಬಟ್ಟಿ ಕಡ್ದಂಗ ದೇವರಿಗೆ
ಹಾತ
ಹ್ಮ ಅದು ಅದನ್ನಲ್ಲಿ ಇದು ಮಾಡಿ ಅಹ ಇಲ್ಲಿ ತಗೊಂಡಂಬಂದು ಒಂದು ಹ್ಮ್ ಐದು ದಿನ ಮಾಡಿದ್ ನೋಡೋದ ಒಂದು ಪ್ರತಿಷ್ಠಾಪನೆ ಇದ್ದ ಉಷ್ಟು ದೇವರ್ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಎಲ್ಲಾ ಡೋಳ್ಕ ಕುಣಿತದಿಂದ ಕರ್ಕೊಂಬಂದ್ ಆ ತನ್ನ ಪ್ರ್ರಸಾದ್ ಸದೆ ಇಟ್ಟಿದ್ರೆ ಎಲ್ಲಾ ಉಣಿಯವರ್ಗುನು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಹಾ ಅಷ್ಟ ಚಂದ ಅವನು ದೊಡ್ಡ ದೊಡ್ಡ ಇದ್ರಾಗ ಹಾಕಿ ದಬ್ರಾಗ ಬ್ಯಾರಲ್ ಅಂತ ದೊಬ್ಬ್ರಾಗ ಹಾಕಿ ನೀರಿ ನೀರ್ನಾಗ ಇಟ್ಟ್ರೆ ಒಂದೇ ದಿನ ಒಂದೇ ದಿನ ನೀರಿನ ಅಭಿಷೇಕ ಅಂತ ಎರಡನೇ ದಿನ ಧಾನ್ಯಗಳ ಒಟ್ಟ ಈದ್ ದಿನ ಮಾಡಿದ್ರಲ್ಲ ಎಣೆ ದಿನ ಧಾನ್ಯಗಳ ಅಭಿಷೇಕ ಅಂತ
ಹಾ ಅಕ್ಕಾ.
ಮೂರನೇ ದಿನ ಧಾನ್ಯಗಳಂದ್ರೆ ಇವ ಜೋಳ ಗೋಧಿ ಕಾಳಗಳು
ಹಾ
ಹ್ಮ ಕೊಡೋದು ಮೂರನೇ ದಿನ ಮುಚ್ಚಿಟ್ಟಿದ್ರವ್ರ
ಹಾ ಅಕ್ಕ
ಆಮೇಲೆ ಏನ್ ಮಾಡಿದ್ರು ಒಂದ್ ನಾಕನೇ ದಿನ ಒಂದ್ ದಿನ ಸಂಜೆಕ್ ಫಂಕ್ಷನ್ ಇದು ಆಕ್ಲ ಊರ್ ಒಳಗೋಗಿಸಕೊಂಡ
ಹಾ ಅಕ್ಕ
ಓಪನಿಂಗ್ ತರ ಮಾಡಿದ್ರು ಗಣಪತಿ ಗುಡ್ದ ಅವತ್ತು ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಅವರು
ಹ್ಮ್ ಅಕ್ಕ
ಹ ಅವತ್ ಆಕ್ಲ ಆಕ್ಲ ಹೋಗಿಸಕೊಂಡ್ ಮಾಡಲ್ಲ ಹ ಮಾಡಿ ಇಲ್ಲ ಅವತ್ತ ಊಟ ಮಾಡ್ಕೊಂಡ್ರ ರಾತ್ರಿ
ಹ್ಮ್ ಅಕ್ಕ
ಹಾ ರಾತ್ರಿ ಎಷ್ಟು ಎಣ ಹೋಮಾನಗ್ರಹ ಪೂಜೆ ಎಷ್ಟು ಚೆಂದ ಮಾಡಿದ್ರಂದ ದವರು ಒಂದು ಆರು ಗಂಟೆೆಗೆ ಚಾಲು ಮಾಡಿದಾರ ಹೋಮನ್ ಬಾಳ್ ಚಂದ ಮಾಡಿದ್ರು ನೋಡ್ ಒಂತರ ಏನು ದೇವ್ರ್ದ ಇದನ ಬಂದಿರ್ಬೇಕು ಅಷ್ಟ್ ಚಂದ್ ಒಂತಾರ ಏನೋ ಪೊಸಿಟಿವ್ನೆಸ್ ಬಂತ ಅಷ್ಟ್ ಚಂದ ಮಾಡಿದ್ರು ನೋಡವ್ರಿ ಅದನ್ನ ತಗೊಂಬಂದು ಇದು ಮಾಡಿ ಇಟ್ಟು ಅದನ್ನೆಲ್ಲಾ ದೇವ್ರ ಪೂಜೆ ಮಾಡಿ ಈಕಡೆ ಗಣ ಹೋಮ ಮಾಡಕತ್ರ ಪೂ ಪೂರ ಮುಗಿಸ್ಲಿಲ್ಲರು ಪೂರ್ಣಾವತಿ ಬರ್ನೇದಿನ ಮಾಡಿದ್ರ ಹದ ರತ್ರಿ ಪೂರ್ಣಾವತಿ ಮುಗ ಕ ನೀರ್ ಐತಂತಂದಾಗ ಗಣ ಹೋಮ ಮುಗ್ಯಕ ನೀರ್ ಐತ ಅಂದಾಗ ಉಷ್ಟು ದೇವ್ರ ಪ್ರತಿ ಸ್ಪಣೆ ಮಾಡಿ
ಹಾಕ್ಕಾ
ಹಾ ಮಾರ್ನೇ ದಿನ ಇದು ಮಾಡಿದ್ರು ನಿಮ್ ತಂಗಿ ಬಂದಿದ್ಲಲ್ಲೇ
ಹ ಅಕ್ಕ ಬಂದಿದ್ಲು
ಹ್ಮ್ ನೀ ಎಲ್ಲ ಊಗ್ ಹೋಗಿದ್ದೇನೆವಾಗ
ನಾ ಅಕ್ಕ ಊರ್ ಹೋಗಿದ್ದೆ ಅವಾಗ ಊರ್ ಹೋಗಿದ್ದೆ ಅಕ್ಕಾನ
ಹ್ಮ್ ಅದ್ರ ಅನ್ಕೊಂಡೆ ನಾನ ಯಾಕೋ ಬಂದಿಲಿಕ್ಕಿ ಅಂತೇಳಿ ಅದಕ್ ನಿಂಗ ಹೇಳಿಲ್ಲೇ ನಿಮ ತಂಗಿದ್ನಲ್ಲ
ಇಲ್ಲಕ್ಕ ಹೇಳಲಕ್ಕ
ಹಾ ಬಾಳ್ ಮಿಸ್ ಮಾಡ್ಕೊಂಡಿ ನೋಡ್ ನೀ ಆಕ್ಚುಲಿ ಬಾಳ್ ಚಂದ ಮಾಡಿದ್ರು ಅವರು
ಹೌದಕ್ಕ
ಹ್ಮ್ ಮರದಿನ ಮತ್ತ ಗಣಹೋಮ ಮಾಡಿದ್ರ ಪೂರ್ಣಾವತಿ ಮಾಡಿ ನಾಶ ಮಾಡ್ಸಿ ದೊಡ್ಡ ಅದೋ ಸುಳ್ಳ ಅಂತ ಊರಐತಿ ಈ ಕಡೆ ಅಲ್ಲಿಂದ ಸ್ವಾಮಿಗಳು ಬಂದಿದ್ರು
ಹಾಕ್ಕ
ಹ್ಮ್ ಅವ್ರ ಕಡೆಗ ಅವರು ಹೇಳಿದ್ರ ಒಂದೊಂದು ಮಹತ್ವಗಳನ್ನ ತಿಳಸಿದ್ರು ಮಹಾಜ್ಞಾನಿಗಳು ಒಂದು ದೇವರ ಅನ್ನೋದು ಇರ್ತದಲ್ಲ ಅದು ಬಾಳ್ ದೊಡ್ದ್ ನೋಡ ಅವರು ಹೇಳುದ ದೊಡ್ದ ಒಂಥರ ಇದು ಏನ ಎಲ್ಲಾ ರೀತಿಯಿಂದ ಹೇಳ್ತಾರಲ್ಲಾ ಅದು ಒಂತ ತರ ಏನೋ ಆ ಒಂತಾರ ಪಾಸಿಟಿವ್ ಬಂದಂಗ ಆಗ್ಬ
ಹಾ ಅಕ್ಕ
ಹ್ಮ್ ಆಮೇಲೆ ನೀ ಬಂದೆಲ್ಲ ಆಮೇಲೆ ನೀ ಬಂದೆಲ್ಲ ನೀ ಆಮೇಲೆ ಆಮೇಲೆ ಅದು ಇದು ನೀ ಇದು ಮಾಡಿಸ್ಲಿಲ್ಲನ ಅದ ಗಣಪತಿ ಓಪನಿಂಗ್ ಆದ್ಮ್ಯಾಗ ನ
ಏನ್
ನಲ್ವತ್ತೊಂಬತ್ತು ದಿನ ಅಭಿಷೇಕ್ ಇಟ್ಟಿದ್ರು ಒಂದ ದಿನ ಒಂದೊಂದು್ ಮನೆಯವರು ಮಾಡ
ಇಲ್ಲಕ್ಕ ಮಾಡ್ಸಿಲ್ಲಕ್ಕಾನ
ಬೆಳಿಗ್ಗೆ ಅರ್ಚನೆ ಮಾಡಿ ಮಾಡ್ತಾರ ನಮ ನಂದ ಎರಡನೇ ಮಗನ್ ಬರ್ತ್ಡೇ ಇತ್ತು ಅವಾಗ ನಾನು ಅಭಿಷೇಕ ಕೊಟ್ಟಿದ್ದೆ ಚಂದ್ ಅಭಿಷೇಕ್ ಮಾಡ ಹ ಮತ್ ಒಳ್ಳೆ ಇ ಏನ ಮಾಡೇನ ಮಾಡ ಹ ನಲ್ವತ್ತೈದ್ ದಿನ ಆದ್ಮೇಾಗ ಮತ್ತೆಲ್ಲಾ ಮುಗಸಿದ ಇದು ಪೂಜೆ ಮುಗಿಸಿ ಮತ್ತೊಂದ್ ಸಣ್ಣ ಗಣಹೋಮ ಇಟ್ಕೊಂಡ ಮುಗಸಿದ್ರು ನೋಡನ್ನ ನಾನ್ ಗಣಹೊಮಕ್ಕೆ ಹೋಗ್ಲಿಲ್ಲ ನೀ ಹೋಗಿದ್ದೇನೆ ಕಡೆ ದಿನ ನಲತ್ ತ ದಿನ ಅಭಿಷೇಕ ಅದ ಮ ನೀ ಯಗ ಹೋಗ್ಲಿ ಇದ್ದೆಲ್ಲ ಹೋಗ್ಕ್ಕಿಲ್ಲ ಚಛೊಲಾಕಿತ್ತ
ಹೋಗಿಲ್ಲಕ್ಕ ಅವತ್ತು ಕೆಲಸ ಸುಟ್ಟಿ ಇರ್ಲಿಲ್ಲಲ್ಲಕ್ಕ ಬೆಳಿಗ್ಗೆ ಇಟ್ಕೊಂಡಿದ್ರಲ್ಲಕ್ಕ ಅವಾಗವ
ಹಾ ಅದ ನೋಡ ಅದ ಸಮಸ್ಯೆ ಬೆಳಗ್ಗೆ ಇಟ್ಕೊಂಡ್ಬಿಟ್ಟ ಹ್ಮ್
ಸಾಯಂಕಾಲ ಹಿಂಗೇಂದ ಇಟ್ಕೊಂಡಿದ್ರ ಹೋಗಕ್ ಬರ್ತಿತ್ತಕ್ಕ
ಹೌದೌದು ಕರೆ ಕರೆ ಇಟ್ಕೊಂಡಿದ್ರಲ್ಲ ಕರೆಕ್ಟ್ ಅದು ಇದು ಮಾಡ್ದಾಗ ಮಾಡಿ ಮುಕ್ಸರ್ ಒಟ್ಟ ಈ ಉಣಿ ಒಳಗೆ ಒಂದು ಗುಡಿ ಇದ್ದಿದ್ದಿಲ್ಲ ಏನಾರ ಯಾರ ಮದ್ವಿ ಪದವಿ ಮಾಡ್ಕೊಂಬಂದ್ರ ಈ ಎಟತ್ತು ಬೇರೆ ಕಡೆತ್ತು ಪಟಕ್ನೇ ಇಲ್ಲ ಯಾವ ಇದ್ದಿದ್ದಿಲ್ಲ
ಹಾ ಹೌದಕ್ಕ ಇರ್ಲಿಲ್ಲಾಗಿ
ಹ್ಮ ಇದ್ರಾಗ ಯಾವ ಇಲ್ಲ ಚಲೋಂದು ಗುಡಿ ಮಾಡಿ ಬಾಳ ಪವರ್ಫುಲ್ ಯತ್ ನೋಡ ಗಣಪಾ
ಹೌದಕ್ಕ
ತಿದು